ಹತಡ
ಹಲೋ
ಹಲೋ ಕೃಷ್ಣ ಅವ್ರ ಏನ್ ಮಾಡ್ತಾ ಇದ್ದೀರಾ
ಏನಿಲ್ಲ ನೋಡ್ರಿ ಕಾಶಿ ಅವ್ರೇ ನೀವೇ ಹೇಳ್ಬೇಕು
ನಿದ್ದೆ ಮಾಡಿಲ್ವಾ ಇವತ್ತು
ಆಂ
ನಿದ್ದೆ ಮಾಡ
ಏನ-ಮ ಆಗತೆ ಅದೇ ಸಮಯ ಒಂದಾಗಿದೆ ಮಾಡ್ಬೇಕು ಹೋಗಿ
ಮ ಊಟ ಮಾಡಿದ್ರ
ಆಯ್ತ್ ನೋಡಿ ನಮ್ದಲ್ಪು ಹ್ಮ್ ಆಯ್ತು ನಮ್ದು ನೀವೇನ ಮಾಡಿದೀರ ಊಟಕ್ಕೆ
ನಾವು ನೀವು ಬರ್ತಾರಂತ ಗೊತ್ತಾದ ಬಳಿಕ ಚಿಕನ್ ಮಾಡಿಸಿದ್ವಿ ಮತ್ತು ಫಿಶ್ ಮಾಡ್ಸಿದ್ವಿ
ಹ್ಮ್ ಹ್ಮ್ ಹ್ಮ್ ಅಂದ್ರೆ ಚೆನ್ನಾಗೆ ಮಾಡ್ಸಿದ್ರಲ್ಲ ನೀವು
ಮತ್ತೆ ಆದ್ರೆ ನೀವು ಬರ್ಲೇ ಇಲ್ಲ ಅಲ್ವಾ
ಹೌದು ಸ್ವಲ್ಪ ಇಲ್ಲಿ ಸ ತಾನು ಉಕ್ಕ ಸಸ್ಯ ಹಾರಿನಾನು ಹೌದು ನಾನು ಕೃಷ್ಣ ಅಂತ ಹೆಸರಿಟ್ಕೊಂಡ್ಮೇಲೆ ಸಸ್ಯ ಆರಗ್ಬಿಟ್ಟಿದ್ದೇನೆ
ಓ ಹ ಕೃಷ್ಣ ನಿಮ್ಮ ಹಸುಗಳಿವೆಯ ನಿಮ್ಮ ಹತ್ತಿರಾ
ಹೌದು ಇದಾವೆ ಕ್ರಿಯ ಹಸುಗಳ ಇದ್ದಾವೆ ರಾಧಾ ಇದ್ದಾಳೆ ರಾ ಕೊಳಳದೆ ಮತ್ತೆ ತೇ ನವಿಲ್ ಗರೆೇತೆ
ಹ್ಮ್
ಎಲ್ಲ ಇದೇ ನ್ ಹಂತೆಲಿ
ಮತ್ತೆ ನಿಮ್ಮ ಮೈ ಬಣ್ಣ ಬೆಳಿದಾಗಿದೆಯ ಮತ್ತೆ ನೇರಳೆ ಬನ್ನೋದಕ್ಕೆ ತಿರುಗಿದಯಾ
ಹೌದು ನೇರಳೆ ಬಣ್ಣಕ್ಕೆ ದೊಡ್ಡ ಕೃಷ್ಣಂದು ತಿರುಗಿದೆ ನಂದು ಬಿಳಿ ಬಣ್ಣಕ್ಕೆ ಇದೆ ನಾದುರ
ಹ್ಮ್ ನಿಮ್ದು ಯಾವತ್ತಿದ್ರು ಬಿಳಿ ಬನ್ನದೇ ಇರುತ್ತೆ ಹಾಗಾದ್ರೆ
ಹೌದು ಅದು ಸ್ವಲ್ಪ ಕೃಷ್ಣ ದೊಡ್ಡ ಕೃಷ್ಣ ಅವ್ರ್ದ ನೀರಳಿ ಬಣ್ಣಕ್ ತಿರುಗಿ
ಹ್ಮ್ ನಿಮ್ಮ ಬಳಿ ಕೊಳಲ್ ಇದೆಯ ಮಾಳೆ ಇದೆಯಾ
ಇಲ್ಲ ಇಲ್ಲ ನಮ್ಮ ನಮ್ಮ ಬಿಗ್ ಬಿಗ್ ಕೃಷ್ಣವರ್ ಬಲ್ಲಿದೆ ದೊಡ್ಡ ದೊಡ್ಡ ಕೃಷ್ಣ
ದೊಡ್ಡ ದೊಡ್ಡ ಕೃಷ್ಣ ಹ್ಮ ಮತ್ತೆ ಊಟಕ್ಕೆ ಏನ್ ಮಾಡಿದ್ರಿ ನೀವು
ಏ ನಾನು ಊಟಕ್ಕೆ ಅಂದ್ರೆ ಇದು ಮಾಡಿದ್ದೇನೆ ನೋಡಿ ಆದ್ರೆಸರೇನು ಪಲಾವ
ಹ್ಮ್
ಪಲಾವ್ ಮಾಡಿಸಿದ್ರು ಪಲಾವ್ ಅಷ್ಟಕ್ಕಷ್ಟ ಇತ್ತು ಅದೇ ತಿಂದೆ ನೋಡಿ ಮತ್ತ್ ನೀವೇನ್ ಮಾಡಿದ್ರಿ ಊಟಕ್ಕೆ
ನಾವವು ಇವತ್ತು ಹೇಳಿದೀವಲ್ಲಾ ಆಲೂ ಬತ್ ಮಾಡಿದೀವಿ ಇವತ್ತು
ಹೌದು ಬರೀ ಹೌದು ಅದೇ ಹೇಳ್ತಾ ಇದ್ರ ಅಲೂಬಾತ್ ಅಲೂಬಾತ್ ಬಾಳ ಅಂದ್ರೆ ಬಿ ಗುಲ್ ಗುಲ್ಬರ್ ದು ಆಲೂಬಾತ್ ತಿದಿದೀರ ಯಾವತ್ತಾದ್ರೂ
ಹ ಯ ಗುಲ್ಬರ್ಗದ ಕೇಳಿಲ್ಲಪ್ಪಾ ನಾನು ಇದೇ ಮೊದಲ ಬಾರಿಗೆ ಕೇಳ್ತಾ ಇದ್ದೀನಿ
ಎಸ್ ಆಲೂಬಾತಿಗೆ ಫೇಮಸ್ ಅಲ್ಲಿ
ಹ್ಮ್
ಗುಲ್ಬರ್ಗ ಅಫೇಮಸ್ ಆಲೂಬಾದಕೆ ಹ್ಮ ಹ
ಮತ್ತೆ ನಿಮ್ಮ ಊರಿನಲ್ಲಿ ಯಾವ ಯಾವ ತಿಂಡಿಗಳು ಪ್ರಸಿದ್ಧಿ ಯಾಗಿವೆ?
ನಮ್ಮ ಅಂತಲ್ಲಿ ಅಂತ ತಿಂಡಿ ತಿನಿಸುಗಳು ಅಷ್ಟೇನ್ ಫೇಮಸ್ ಇಲ್ಲ ಇಲ್ಲಿ
ಹ್ಮ್ ಮತ್ತೆ ನೀವು ಏನಾದರು ಕೊಡ್ಬೇಕಲ್ಲ ಅವ್ರಿಗೆ
ಗುಲ್ಬರ್ಗಲ್ಲಿ ಆಲಬಾದ್ ಫೇಮಸ್ ನೋಡಿ
ಹ್ಮ್
ಹ್ಮ್ ಮತ್ತೇನ್ ಮಾಡಕ್ ಬರಲ್ಲ ಅಷ್ಟ
ಮತ್ತೆ ಯಾವದಾದ್ರರು ಕಾರ್ಯಕ್ರಮವನ್ನು ಬಂದಾಗ ಮಾಡ್ತಾರಲ್ಲ ಗುಲ್ಬರ್ಗದಲ್ಲಿ ಹ
ಗುಲ್ಬರ್ಗ ದಲ ಮಾಡತೆೆ ಒಳ್ಳೆ
ಹ್ಮ್
ಛಿ ಕೃಷಿ ಕೃಷಿ ಮೇಳ ಏನ ಏನೋ ಇತ್ತು ಒಂದ್ರೀ ಅಂದ್ರೆ ಎಲ್ಲರೂ ಬಂದಿದ್ದು ಇದರು ಊಟ ಹಾಚ್ಚಿದ್ರು ನ ಎಲ್ಲಾ ಊಟ ಎಲ್ಲಾ ಕೃಷಿ ಏನೋ ಆತು ನೆನ್ಪಾ ನೆನ್ಪಕ್ ಗ ಅದೊಂದು ಐದ್ ವರ್ಷಕ್ಕೆ ಒಮ್ಮೆ ಮಾಡ್ತಾರೆ ಐದಿಲ್ಲ ಮೂರು ವರ್ಷಕ್ಕೆ
ಕೃಷಿ ಮೇಳ ಅಥವಾ ವಿದ್ಯಾರ್ಥಿಗಳ ಪುನರ್ವ್ಯ
ಹೌದೌದು ಅದೇ ಅದೇ ಮಾಡ್ತಾರೆ
ಹ್ಮ ಮತ್ತೆ ಎಲ್ಲಾ ರೀತಿಯಿಂದ ಎಲ್ಲ ಆರಾಮಿದೀರಲ್ಲ ನೀವು
ಹೌದೌದು ಆರಾಮಿದಿನಿ ನಾನ್ ನೀವ್ ಹೇಂಗಿದ್ದೀರಾ ಆರಾಮ
ನಾನು ಕೂಡ ಆರಾಮಿದ್ದೀನಿ
ಹ ಹಾ ಆದ್ರೆ ಈಗ ಸಮಯ ಸರಿ ಸುಮಾರು ಒಂದು ಗಂಟೆ ಒಂದು ಗಂಟೆ ಏಳ ನಿಮಿಷ ಆಗಿದೆ ಏನ ಮಕ್ಕೊಂಡಿಲ್ಲ ನೀವು
ನಾ ನಿದೆ ಮಾಡಿಲ್ಲಪ್ಪ ಯಾ ಯಾಕಂದ್ರೆ ನಾವು ಮಧ್ಯಾಹ್ನ ನಿದ್ದೆ ಮಾಡಿದ್ವಿ ಸರಿ ಸುಮಾರು ಮೂರರಿಂದ ಐದು ಗಂಟೆವರೆಗೂ ನಿದ್ದೆ ಮಾಡಿದೀವಿ ನಾವು
ಹಾ ಹಾ ಮಾಡಿದ್ರ ಅಹಲ್ವಾ ನಿಮಗೆ ಹ್ಮ್ ಹ್ಮ್ ಹ್ಮ್
ಈಗ ನೀವು ನೀರು ಸೇಸ್ತಾ ಇದ್ದೀರಲ್ಲ ಅದರ ಶಬ್ದ ಕೂಡ ಕೇಳ್ಸ್ತಾ ಇದೆ ಫೋನಿನ ನಲ್ಲಿ
ಹೌದೌದು ಕೇಳಿಸಬಹುದುಪ್ಪ ಹೌದು
ಅಷ್ಟೆಲ್ಲಾ ಕರೆಕ್ಟಗ ಮಾತಾಡಿದ್ರು ಕರೆಕ್ಟ ಆಗಿ ಮಾಡ್ಬೇಕಲ್ಲ ಅದು ಆಗ್ತಾನೆ ಇಲ್ಲಪ್ಪ
ಮಾಡ್ತಾರೆ ಏನ್ ಮಾಡೋದಕ್ ಗೊತ್ತಾಗಲ್ಲ ಅವ್ರಿಗೆ
ಹ್ಮ ಹ್ಮ ಮತ್ತೆ ರೊಟ್ಟಿ ಮಾಡಿಸ ಮಾಡಿದ್ರ ಮಾಡಿಸಿದ್ರ ನೀವು
ನಾವೇನು ಇಲ್ಲಿ ಏನ್ ರೊಟ್ಟಿ ಊಟ ಏನಿಲ್ಲ ಚಪಾತಿ ಇತ್ತು ಇಲ್ಲಿ ನಮ್ಗೆ ದಿನ ಚಪಾತಿ ಕೊಡ್ತಾರ ಊಟಕ್ಕೆ
ಹ್ಮ
ಪತಿ ಎಡ್ ತರ ಪಲ್ಯ ಕೊಡ್ತಾರೆ ಕಾಳ ಪಲ್ಯ ಕೊಡ್ತಾರೆ ಮತ್ತೆ ಒಂದ್ ಯಾವದ್ರ ಕಾಯಿ ಪಲ್ಯ ಕಾಯಿ ಪಲ್ಯ ಪಲ್ಯ ಕೊಡ್ತಾರೆ ಅನ್ನ ಸಾರ್ ಕೊಡ್ತಾರೆ ಅನ್ನ ಸಾರ್ ಹಂಗೆ ಕ್ಕೂ ಎಷ್ಟರತಿನ ನಡೆಯುತ್ತೆ ಅಂದ್ರೆ ಅದರ ಮೇಲೆ ಅದರ ಮೇಲೆ ಇದು ಇಲ್ಲ ಅಂದ್ರೆ ಕಡ್ಡಾಯವಾಗಿ ಇಷ್ಟೇ ಸ್ವಲ್ಪೇ ತಿನ್ಬೇಕು ತೊೊಂಡ್ರೆ ಎರಡ ಚಪಾತಿ ತಗೋಬೇಕು ಅಂತೇನಿಲ್ಲ ಎಷ್ಟಾದ್ರೂ ತಗೋಬೋದು ಇಲ್ಲಿ ಚಪಾತಿ ಆದ್ರೆ ಮೆಸ್ ಮೆಸ್ಬಿಲು ಅಷ್ಟೇ ಬರುತ್ತೆ ಒಂದು ಹ ಮೂರ್ ಸಾವಿರದ ಐದನೂರ ಮೂರ್ ಸಾವಿರದ ಆರ್ನೂರ ಅಂತ ಬರುತ್ತೆ
ಮತ್ತೆ ನೀವು ಎಲ್ಲಿ ಹೋಗಿಲ್ವಾ ವಾಕಿಂಗ್ ತಿರ್ಗಾಡಲು ನಿಮ್ಮ
ಎಲ್ಲ ಎಲ್ಲೂ ಇಲ್ಲ ಈಗ ಇಲ್ಲೇ ಸ್ವಲ್ಪ ಪಟ್ ಸಮಯ ಸಮಯದ ಅಭಾವ ಬಹಳ ಇದೆ ನಮ್ಗೆ ಮಾಡೋಕೆ ಪುರಸತ್ತ ಅಲ್ಲ ಅಲ್ಲಿ ಲೋಗೋಕ ಬೇಸರಗುತ್ತ ಮ ಅ ಅಲ್ಲಿ ಹೋಗೋಣ ಸ್ವಲ್ಪ ಬೇಸರ ಆಗಷ್ಟೆ ಏನ್ ಮಾಡೋದು ಹೇಳಿ ಕಾಲೇಜಿಂದ ಹಲ್ ಬರುದು ಹಾಸ್ಟೆಲ್ ಅಲ್ಲಿ ಇಕೊಳ್ಳೋದು ಊಟ ಮಾಡೋುದು ಊಟ ಮಾಡುವುದು ಅದರಲ್ಲೇ ಸಮಯ ಹ ಹೋಗ್ಬಿಡುತ್ತೆ ಇನ್ನು ಓಡಾಡೋದು ಅದು ಇದು ಎಲ್ಲಿ ಏನ್ ಮಾಡಕ್ ಬರಲ್ಲ
ಊಟಾ ಮಾಡಡಿದರನು
ಊಟ ಆಯ್ತು ನೋಡಿ ಸ್ವಲ್ಪ ಅದೇ ಈ ಸತಿ ಸ್ವಲ್ಪ ಬೇರೆದ್ ಮಾಡಿದ್ರು ಊಟಕ್ಕೆ ಈ ಸತಿ ರಾತ್ರಿ ಊಟಕ್ಕೆ ದೋಸೆ ಮಾಡಿದ್ರು ಬೆಳಗಿನ ಊಟಕ್ಕೆ ಉಪಹಾರಕ್ಕೆ
ಹ್ಮ್ ಮತ್ತೆ ನೀವು ರಜೆಯ ಸಮಯದಲ್ಲಿ ಊರಿಗೆ ಹೋಗಲ್ವಾನ
ನಮ್ಗೆ ಈಬ್ಬಬ ವಿಭಾಗದವರು ನಾವು ಬ ಈ ಈ ವಿಭಾಗದವರಿಗೆ ಕೊಟ್ಟಿದ್ದಾರೆ ರಜೆ ಕೊಟ್ಟಿದ್ದಾರೆ ಅವ್ರೇನೇನು ಇವತ್ತು ಅರ್ಧ ಮಂದಿ ಸಿ ಹೋಗಿದ್ದಾರೆ ಯಾಕಂದ್ರೆ ಸನೀಪ್ ಸಮೂದವರು ಹೋಗಿದ್ದಾರೆ ಒಂದು ನೂರ ಐವತ್ ನೂರ ಹತ್ತು ಕಿಲೋಮ ನೂರ ಒಳಗಿರೋ ಕಿಲೋಮೀಟರ್ ಹುಡುಗರೆಲ್ಲಾ ಹೋಗಿದ್ದಾರೆ ಯಾಕಂದ್ರೆ ಐದಕ್ಕೆ ಕ್ಲಾಸ್ ಇತ್ತು ಐದರತನ ಅವ್ರಿಗೆ ಪಾಪ ಅವ್ರ್ದಲ್ಲ ಹೋಗಿದ್ದ ರೆಲ್ಲ ಐದಕ್ಕೆ ಮುಗಿಸಿ ಸ್ವಲ್ಪ ಸಮೀಪ್ದವ್ರಿಗೆ ಹೋಗತಾರೆ ದೂರ ಊರ ಇದವ್ರಿಗೆ ಬಸ್ ಸಿಗಲ್ಲ ಅಂತ ನಾಳೆ ಹೋಗ್ಬೇಕಂತ ಪ್ಲಾನ್ ಮಾಡಿದ್ದಾರೆ ಒಂದು ರಸ್ ಹಾಕಿದ್ದಾರೆ ಎಲ್ಲ ವಳಾಪಟ್ಟೆ ಹಾಕಿದ್ದಾರೆ ಮತ್ತೆ ನಮ್ಗೆ ಬ ಬ ವಿಭಾಗದವರಿಗೆ ಗುರುವಾರ ದಿನ ಕ್ಲಾಸ್ ಕೊಡ್ಬೇಕು ಅವರಿಗೆ ಡಿ ಕೆ ಪಾಟೀಲ್ ಅವರಿಗೆ
ಅದೊಂದು ಕೊಟ್ಟ ಮೇಲೆ ನಾವು ಊರಿಗೆ ಹೋಗ್ಬೇಕು ಅಷ್ಟೇ ನಾಕ್ ದಿನ ಸಿಗುತ್ತೆ ನೋಡ್ರಿ ಸೂಟ ಅಂದ್ರೆ
ಮತ್ತೆ ನೀವು್ ಯಾವ ಊರ್ ಯಾವಾಗ ಬರ್ತೀರಾ
ಏನು ವಾಪಸ ಇಪ್ಪತ್ ಈಗ ಪಿ ಟಿ ಬಾಸ್ ಅವರು ಕಾರ್ಲ ಜಮುನ್ ಅವರು ಗ್ರೂಪ್ ದಲ್ಲಿ ಹಾಕಿದ್ದಾರೆ ಪಿ ಟಿಸರ್ ಕಾಲಾಜಾಮನ್ ಅವರು ಇಪ್ಪತ್ತಾರನೇ ತಾರೀಕಿಂದ ಮೂವತ್ತನೇ ತಾರೀಕ ತನ ರಜೆ ಇದೆ ಅಂತ ರಜೆ ಘೋಷಿಸಲಾಗಿದೆ ಕಮನಪ್ಪ ತೊಂಡಿದ್ದೇವೆ ಅಂತ ಹೇಳಿದ್ದಾರೆ ಗ್ರೂಪದಲ್ಲಿ
ಮತ್ತೆ ಆ ಮೆಸೇಜ್ ಅನ್ನು ಡಿಲೀಟ್ ಮಾಡಿದಾರಂತೆ
ಏ ಅದೇನ್ ಗೊತ್ತಿಲ್ಲ ನೋಡ್ತೆಂತಾಳಿ ಸ್ವಲ್ಪ ಅವರು ಸ್ವಲ್ಪ ಹಊಚುಸಿದ್ದಾರೆ ಮನುಷ್ಯ
ಯಾರ ಅವರು
ಅವರೇ ಪಿ ಟಿ ಸರ್ ಅವರು ನಮ್ಮ ಬಿ ಸೆಕ್ಷನ್ ಬಿ ವಿಭಾಗ ವಿಭಾಗದ ಗ್ರೂಪ್ ನಲ್ಲಿ ಹಾಕಿದ್ದಾರೆ ಅವ್ರು ಪಿಟಿ ಬಸ್
ಪಿ ಟಿ ಬಾಸ್ ಅಂದ್ರೆ ಪ್ರಸನ್ನ
ಇಏಲ್ಲಲ್ಲ ಅವರಲ್ಲ ಅವಊರಲ್ಲ ನಮ್ಮಲ್ಲಿ ಬಾಸ್ ಅಂದ್ರೆ ಇರು ಪ್ರನೀಪ್ ಠಾಕೂರ್ ಪೂರ್ಬಸ್ ಹ್ಮ್ ಹೌದು ಹೌದು ಠಾಕೂರ್ ಪ್ರೀತಿ ಠಾಕೂರ್ ಅವರ್ನ್ನ ಅವ್ರ ಮಾಲ್
ಅತ್ತ ತಾರೆನ ಮಕ್ಲಸ ಅಲ್ಲೇ
ಇಬ್ಬರು ಇದಾರೆ ಒಬ್ರು ಮಂಜುರು ಎಬ್ಿಸಿದ್ದಾರೆ ಒಬ್ರು ಪಿ ಪಿ ಟಿ ಸರ್ ಎಬ್ಸಿದ್ದಾರೆ
ಮಜೆ ಒದು ಪ್ರಿಯ
ಇಲ್ಲಿ ಮಡಾಪ್ನಗೆ ತಪ್ಪಾದ ಮಿತಿ ಸಿಕ್ಕಿದೆ ಪ್ರಿಯಾ ಅವರು ಪ್ರದೀಪನ ಮಾದ
ಹ್ಮ್ ಮತ್ತೆ ಪ್ರನೀತ್ ಅವ್ರ್ದು
ಹ ಇದು ಪ್ರೀತಿ ಠಾಕೂರ್ ಕಾಲಾ ಜಾಮುನ್ ಕಾಲಾ ಮೇಡಮ್
ಹ್ಮ ಹ್ಮ್ ಹ್ಮ್ ಹ್ಮ್ ಹ್ಮ್ ಈರಡುೂ ಸೈಡ್ ನಡೀತಾ ಇದೆಯಾ
ಎಟ್ಟ ಎರಡು ಸೈಡ್ ಅವರು ಹೂಞ ಅಂದಿದ್ದಾರೆ ಇವ್ರು ಹೂ ಹೂ ಅಂದಿದ್ದಾರೆ
ಹ್ಮ ಪ್ರದೀಪ್ ಅವರು ಇಲ್ಲ ತಂದಿದಾರ
ಇಲ್ಲ ಇಲ್ಲ ಅಂತಂದಿಲ್ಲ ಅವರು ಮನಸಲ್ಲ ಇದೆ ಹುಡುಗರು ಹೆಂಗ್ ಕಡಿಸಸ್ತಾರೆ ಏನಾದ ಹ ಅದ್ರ ಸಲಂದ ತಲನಿದೆ ಒಂದಷ್ಟೆ ಆಯ್ ಆಯ್ತಾಯ್ತು ಊಟ ಆಯ್ತು ಸರಿ ಸರಿ ನಿದ್ದೆ ಬಂದಿದೆ ಅಂದ್ರೆ ಮಕ್ಕೊೊಂಡ್ ಬಿಿಡಿಗೆ ಆಯ್ತಾ
ಓಕೆ ಮತ್ತೆ ಮತ್ತೆ ಸಿಗೋಣ ಮುಂದಿನ ವಾರ ನಾಳೆ ಊರಿಗೆ ಹೋಗ್ತೀನಿಾನ
ಆಯ್ತಾಯ್ತು
ಹಯ್